ಹಲೋ
ಹಲೋ
ಏ ಏನತಿ ಹೋಗಲ್ ಪೋಸ್ಟ್ ಆಫೀಸಗೆ ಹೋಗಿತಿ
ಹ ಬೇಟ ಹಿಂಗ ಹಿಂಗ್ ಐ್ತಣ ಒಂದು ಹಂಗ್ ಪಿ ಯು ಸಿ ಟೆಂತ್ ಮಾರ್ಸ್ ಟೆಂತ್ ಮೇಲೆ ಹಾಕಿದ್ದ್ಯಾ ನೌಕರಿ ಆಗಿಬಿಟ್ಟದಂತಂದವಾ
ಹ್ಮ್
ಚಲೋ ಆಯ್ತಲ್ಲ ಅ ಅಡಗೇಶ ಶ ವಾಪಸ್ ಬಂದ ನ ಅವ್ರಿಗೆ ಬರೋದ ಅರ್ಜೆಂಟ್
ಮತ್ತ ಅವ್ರರು ಹೊಸ್ತಿಗೆಸ್ತಿರದ ಯಾಕ್ಲೆ
ಆ
ಪಾಸ ತಕಾ
ಹಾ ಹಾ ಏದಿಲ್ಲ
ಹಾಕಿದ ಆಗೇತಂತೆ ಕೋಸ್ತ ಇದು ಕಕ್ಕರಿಗ ಐತೆ ಕಕ್ಕೇರಿ
ಪೋಸ್ಟ್ ಆಫೀಸ್ ಆಗಿದೆ ಕಕ್ಕೇರಿಗ ಟೆಂತ್ ಎಷ್ಟ ಅಗಿ ಎಷ್ಟಾಗಿತ್ತು
ತೊಂಬತ್ತೆಂಟು
ತೊಂಬತ್ತೆಂಟಾದ್ರ ಅರಾಮತ್ವ ಮರಯ್ಯ
ನಿನ್ ತೊಂಬತ್ತ್ ಮೂರ್ ಇತ್ತು ಬೇರೆ ಕಡೆ ಹಾಕ್ಬೇಕತಿ ನೀನು ಎಷ್ಟು ನಿಂತತೈತ್ ನೀ ಯಾಕಿದ್ ಕಡೆ ನಿಮ ರೀಸನ್
ಮೇಲೆ ಐವತ್ ಸಾವಿರ ಅಂತವ್ರೀ ಪಗರ
ಹಲ್ಲಳ
ಏ ನಿಮ್ ಮಾಯಿ ನಿಮ ಜನ್ ಸಂಟ ಗೊತ್ತು ಅಕನೆ ಹೇಳಳ ನನಗ ಗೌರ್ಮೆಂಟ್ ಇಲ್ಲೇ ಸೆಂಟರ್ ಈ ಪ್ರೆಸೆಂಟ್ ಈಗ ಟ್ವೆಂಟಿ ಸೆವೆನ್ ಐತಿಂತ ಸ್ದದ್ದ ಅಪ್ಪಿ ಕನ್ನಡ ಶಾಲೆ ಕನ್ನಡ ಶಾಲೆ ಸ್ಟೇಟ್ ಗರ್ಮೆಟ್ ಅದು ಸಂಟ್ರಲ್ ಗೌರ್ಮೆಟ್ ಸ್ಕೀಮ್ ಅಂತ ಇನ್ನೊ ಒಂದು ವರ್ಷ ಬರ್ತಂತ
ಅದೇ ಡಿಗ್ರಿ ಮಗಿತ್ತಾರಲಿ ಅದು
ಡಿಗ್ರಿ ಮೇಲ್ಲ ಲ್ ಮಾರಾಯ ಅಂತ ಆಮೇಲೆ
ಇಲ್ಲ ಒ ಮ್ರ ಡಿಗ್ರಿ ಮ್ಯಾಗ ಒಂತ ಎಕ್ಸಾಮ್ ಬರ್ತ ಏ ನಮ್ಮ್ಊರರ್ ಅದ ಅಲ್ಲಿ ಜವಾಬ್ದಾರೀ ಅದ ಕೇಳಿದೆೆ ಎಸ ಮಂದಿ ಅದರು ಗೊತ್ತಾನ ಸದ್ಯ ಈಗ ಇ ಮೂ ಇಬ್ರು ಇಬ್ರದ ಇದು ಪೋಸ್ಟ್ ಆಗಿತ್ತು ಸದ್ ಎಲ್ಲರ ಕೆ ಪಿ ಗ ಹೋಗ್ಯರ.
ಹಾ
ಒಬ್ಬನ ಬೆಂಗ್ಳೂರ ನ ಆಟ್ಲ್ಲ ಕೇಬಿ
ಒನ್
ಹಾ
ಮಾತ್ರವ
ಹೇಳಬೇಕ ನೀ
ಸದಾ ನಿಮ್ ತಮ್ಮಂದ ಏಟ್ಟ ಐತಿಲೆ ಟೆಂತ್ ರಿಸಲ್ಟ್
ಹಾ ನಿಮ್ಮ ತಮ್ಮಂದಾ
ಹ್ಮ್. ಮುರಾರ್ಜಿ ಇಲ್ಲ ನಿಮ್ಮ ತಮ್ಮಂದ
ಹ ಮುರಾರ್ಜಿ ದಸಾಯ ರೆಸಿಡೆನ್ಸಿಯಲ್ ಸ್ಕೂಲ್.
ಯಾ ಮುರಾರ್ಜಿ.
ಆರವ ರವೆ ಹಲೋ.
ಕಂಕಲ್ ಲೆ ಕಂಕಲ್ ಗುಂಜನರು
ಕೊಂಕಲ ಗುಂಜನೂರು ಕ್ರಾಸು ಬೇರೆ ಕೊಂಕಲ್ ಬೇರೆ ಏನ
ಅದೇ ಒಂದೇ ಎಲ್ಲಾ
ನಾ ಮಳೆದಾರ ಇದ್ಲ ಅಲ್ಲಿ ಅಂದ್ರೆ ಕಿತ್ಗೆ ಮಂದ ಟೆಂತ್ ಕ
ಹ್ಮ್.
ಚಂದ್ರ ತಂಬ ಇದ್ದ ನನಗೆ
ಹ್ಮ್ ಹ್ಮ್.
ಚಂದ್ರ ತಮ್ಮ ಗೊತ್ತಿರ್ತಾನ ನಮ್ ತಮ್ಮನ್ ಫ್ರೆಂಡ್
ಹ್ಮ್. ಪಿಜ್ಜಾಹಟ್ ಐತಿಲೆ ಅಲ್ಲ ಮ ಮ ಮಟ್ಟನ್ ಇದ ಪಾಟೀಲ.
ಮಟ್ಟ
ಎಷ್ಟು ಪೀಜ ಎಟ್ ಐತಿ. ಹಲೋ ಹಲೋ ರವ್ಯ
ಹಲೋ
ಹಲೋ ಕೇಳ್ತಿಲೆ ಅಬ್ಬಾ.
ಕ ನಿಯಮ ಕಡಲಪ್ಪ
ಕೇಳ್ತಿಲ್ಲೇ.
ಹಾ ಕೇಳುತ್ತಲೇ.
ಏ ನಿಮ್ಮ ಮತ್ಂಗಗೆ ಯಾಕ ಮಾಡ್ತದೆ.
ಕೆೇಳಕತ್ತತೆ ಮತ್ತೆ ನೀ ಗಪ್ಪ ಅದೇ ನಾನು ಗಪ್ಪ ಆದೆೇ.
ನಾ ಮಾತಾಡಕತ್ನಿಡ್ನೋ ಮಾರಿಯಾ ನಾನು.
ಏ ಮಾತಾಡ ಮಾತಾಡ ಮತ್ತೆ ನಡದ್ರವ
ಹ್ಮ್ ಏನಿಲ್ಲ ಹೇಳ್ಬೇಕ್ ನೀವು.
ಏ ಮುಂಚೆಲ್ಲ ಮೂರ್ವತ್ತು ಅಡುಗಿ ಮಾಡ್ಕೊಂತೀರ ಅಲ್ಲಿ.
ಮೂರ ಹೊತ್ತ ಅಡ್ಗೆ ಮಾಡ್ಕಳಲ್ಲ ಎರಡ್ ಹೊತ್ತ ಮಾಡ್ಕೊಂತೀವಿ.
ಮತ್ತೆ ಹೆಂಗ್ಳೆ ಅಕ್ಕಿ ಪಕ್ಕಿ ಹೊರತರ.
ಮೂರ ಹೊತ್ತ ಮಾಡ್ತಾರಿಯಾನ್.
ಹೂ ಮತ್ತೆ. ಮೂರ ಹೊತ್ತ ಅನ್ನಕರೇನ ಮದ್ಯಾಹ್ನ ಮಾಡಲ್ಲ ಮದ್ಯಾಹ್ನ ಒಮ್ಮೆ ಒಮ್ಮೆ. ಮತ್ತ ಒಮ್ಮಮ್ಮೆ ಇಲ್ಲ.
ನಾವ್ ಹಂಗೆ ಮತ್ ನಾವು ಮುಂಜೆಲಿ ಹಂಗೆ ಹೋತವಿ.
ಹ್ಮ್
ರಾತ್ರಿ ಆ ರಾತ್ರಿ ಇತ್ತಂತ ತಿಂದ ಹೋಗ್ತೀವಿ.
ಹ್ಮ್
ಮತ್ತ ಮರ್ದಿನ ಅಲ್ಲ ಮುಂಜಾಲೆ ರಾತ್ರಿ ತಿಂದ ಹೋಗತೀವಿ ಮಧ್ಯಾಹ್ನಕ್ ಬಂದ್ ಮಾಡ್ಕಂದಗೆ ಇಷ್ಟ ತಿಂತೀವಿ.
ಹ್ಮ್
ರಾತ್ರಿ ಒಂದ ಹೊತ್ತ ತಿಂತೀವಿ ಆದ್ರ ಒಂದ್ ಹತ್ತನ್ನೊಂದಕ್ ಮಾಡ್ತೀವಿ ಬೆಳಿಗ್ಗೆ. ಹಾ ಬೆಳಿಗ್ಗೆ ಎದ ಒಳಗ ಇರುತ್ತು
ಭೈ ಭೈ ತೊಗೊತಿ ಒಂದ್
ಬೈಕ ರಕ್ಕಿಲ್ಲ ಅಲ್ಲ
ರೊಕ್ಕ ಇಲ್ಲತ್ತಲ್ಲಾರವಾ. ಸ್ಕಾಲರ್‌ಶಿಪ್ ಯಾರ ಮ ಚಟು
ನಿಜಾನ ನಿಜ ಸ್ಕಾಲರ್‌ಶಿಪ್ ಲೆ ಏನ್ ಮಾಡ್ತತಿವಿ ಸ್ಕಾಲರ್‌ಶಿಪ್ ಲ್ಯಾಪ್ಟಾಪೇ ತೂಗಂದಿಲ್ಲಿನ ಸ್ಕಾಲರ್ಶಿಪ್ ಕೇಳತಿಯೇನ್.
ತೊಗೊಬ್ಕ್ಕಲ ಮತ್ತೆ ಅಲ್ಲ ತೊಗೊಂಡ ತೂಗೋಬೇಕ್ ಕಲೇ
ಫಸ್ಟ್ ಲ್ಯಾಪ್ಟಾಪ್ ತಗೋಕ್ತಡ ನ ಆಮೇಲೆ ನೋಡ ಉಳಕಿದ್ದೆಲ್ಲ.
ಲ್ಯಾಪ್ಟಾಪ್ ಯಾವ ಯಾವ ಡೆಲ್ ಕಂಪ್ನಿ ಬಾರಿ ಬರ್ತಾವ್ಲೆ.
ಹ್ಮ್ ಯಾವ್ದಂತ ಅಂತು ಅದನ್ ತೊಗೊತೆನ್ ತೊಗೊ.
ಡೆಲ್ ಬಾರಿ ಬರುತ್ತ ಸುಮ್ ನೀ ಮೂರಗ್ ಜನದ ಒಂದು ಕಂಪ್ಯೂಟರ್ ತೊಗೊಂಡಬರಬೇಕಿಲ್ಲ ಹತ್ತು
ಆಪಲ್ ಆಪ್ಪಲ್
ಆಪಲ್ಲಾ ಆಪಲ್ ಕೆಲ್ಸ ಆಗಲ್ಲ ಚಾರ್ಜ್ನ ಚುಚ್ಚಬೇಕು
ಆಪಲ್ ಚಾರ್ಜರ್ಲ್ಲಿ ತಂದಿದ್ದೀಯಾ ಅದನ್ನು ಚಾರ್ಜರ್ತ್ತು
ಚಾರ್ಜ್ ಹೇಳತ್ತು ಮತ್ತೆ ಆಲ್ಲ ಕಂಪನಿ ಸರಿ ಬರ್ಲ ಡೆಲ್ ಡೆಲ್ಲರ್ ತಗ ಹೆಚ್ ಪಿ ಯಾರ ತಗೋ
ಡೆಲ್ ಎಚ್ ಪಿ
ಹ್ಮ್
ಫೋನ್ ಹೊಸ ತೊಂದ ಏನಾದ್ರೂ
ಪ ಅ ತೊಂದು ಬಾಳ ದಿನ ಆಯ್ತು
ಯಾವಾಗ
ರಿಯಲ್ಮಿ
ಮುಂದ ಸಿರಜು
ಬೀಟು ಪ್ರೊ
ಎಷ್ಟು
ಆ ಎಷ್ಟಪ್ಪ ಅಂದ್ರ ಒಂದು ಇಪ್ಪತ್ ಸಾವಿರ
ವಾಜ್ ವಷ ಎಲ್ಲರ
ಏನ್ ವಜ್ ಏನ್ ಇಪ್ಪತ್ ಸಾವಿರ ಬಾಳೆ
ರವಿ ಇವ ಸಾಬೆ ಬರ್ತ ನಿ ನಿಮ್ ರೂಮ್ ಕಡೆ
ನಮ್ ರೂಮ್ ಕಡೆ ಒಂದ್ ದಿನ ಬಂದಿಲ್ಲ ಎಷ್ಟು ದಿನ ಆದ್ರೂ
ಮತ್ತ ಯ ಮಾತಾಡ್ಸರ್ ಪೋನ್ ಹಚ್ತಾನಲ್ಲ ಸಿದ್ದಾಗ
ಅವನಿಗೆ ಅಚ್ಚಲ್ಲ ಅವನಿಗೆ ಅಚ್ಚಲ್ಲ ಬಾಳ ದಿನ ಆಯ್ತು
ಯಾಕ್ ಯಾಕ್ಲ ಪತ್ತಗ ಬಾರಿ ಇಬರು ಮೂವರು ಸ್ಟೋ ಸ್ಟೋರಿಗರ ಹಾಕಿದ್ರಿ
ನಾ ಯಾವಾಗ ಹಾಕಿದೀನಿ ಮಾರಾಯ
ಹಾತತಿರ್ಲ್ ಒಂಬ್ರ ಮೂವರು
ಮೂರ್ ಆಯ್ಕಿಲ್ಲಪ್ಪಾ ಇವರಿಬ್ಬರೇ ಆಗ್ತಿದ್ರು
ಮತ್ ಅವ್ರ ಇಬ್ರೇ ಆಗ್ತರಿ ಅವ್ರ ಇಬ್ರೇ ಮಾತ್ ಬಿಟ್ರ ಏನು
ಹೆಂಗೆ ಹಾಗೇನ್ ಗೊತ್ತವಿ
ಮತ್ತೆ ನಡದ್ರಲ್ಲ ಪ್ರವೇಶ ಮೂರು ಬಂದ ಬೆಟ್ಟೆ ರಾತ್ ತಿಲ್ಲ
ಹ
ಈಸ ಊರಿಗೆ ಬಂದಾಗ ಬೆಟ್ಟಾರ ಆಗ್ತಿಲ್ಲ
ಬೇಟೆ ಹತ್ತೀನಿ ಬಾರೋ ಮಾರಾಯ ಹಾ
ಬರಿ ನಿಮ್ ಊರ ಗಡಿಗೆ ಊಟ ಏಕೆ ಆಗ್ತದರೀ ಗಡಗಿ ಊಟ.
ನನಗೇನ್ ಗೊತ್ತ.
ಭಾರಿ ಮಾಡ್ತಿದ್ದರ್ಲೆ ರವ್ಯಾ.
ನನಗೇನ್ ಗೊತ್ತಲೇಪ.
ಹಲೋ.
ಹಲೋ.
ನಿಮ್ಮ ಊರಗ ಹಂಗೆ ಅಲ್ಲಿ ಬೇಕ್ರಿ ಇತ್ತೊ ಬೇಕ್ರಿ ಬಾಜು ಹೋಟೆಲ್ ಇತ್ತ ನೋಡ್ ಒಂದು.
ಹ್ಮ್
ಯಗ ದೋಷೆ ಭಾರಿ ಮಾಡ್ತಿದ್ರ ಈಗ ಅದನ್ನ ತಗದಾರ. ಎರಡು ತೆಗೆದ ಬಿಟ್ರ್.
ನಾ ತಿಂದಿಲ್ಲೋ ಮಾರಾಯಾ ಊರಾಗ ಯಾರನ ಅಂಗಡ್ಯಾಗ್ ಹೋಗಿ ತಿಂತಾರೆನ್ಲೆಪ್ಪಾ.
ಬ್ಯಾರೆ ಊರಾಗ ಹೋಗ ತಿಂತಾರ್ ನಿಮ್ಮ ಆಯಿ ನಮ್ಮ ಊರಾಗ ನಾವ ಯಾರ ಹೋಟೆಲ್ದಾಗ್ ಯಾರ್ ತಿಂತರೋಯ್ತಿ.
ಎ ಯಪ್ಪ ನಮ್ಮ ಊರಾಗ ನಾವ್ ತಿಂತೀವ್ ಅಲ್ಲ.
ನಮ್ ಊರಾಗ್ ನಾವ್ ತಿನ್ನಲ್ಲಪ್ಪಾ.
ಆ ಎನ್ಲೆ ನೀ ಮತ್ತ್ ನೀವ್ ಬೇರೆ ಬೇಲೂರಲ್ಲ ಬಂದ ತಿಂದ ಹೋಗ್ಬೇಕೆನ್ ನಿಮ್ಮ ಅಂಗ ನಿಮ್ಮೂರಾಗ ನಾನು.
ಅದ ನಿಮ್ಂತರ್ಸಲ್ಲ ಅದ ಕೇಳ್ತಾರೆ.
ಸಮಂಧ ಇಲ್ಲಪ್ಪ ಅದು ಯಾವಟ್ಟ ಯಾರಿಗೆ ಹಸು ಆತದ ತಿಂದ ಬಿಡುದು ಏನ್ ಪರಕ
ಹ್ಮ್
ಇದುಲೇ ರವ್ಯಾ ಬೆಂಗ್ಳೂರ್ ಬರ್ಬೇಕಂತ ಮಾಡಿನಿ ನಿಮ್ದ ಯಾವ್ದ ಹೇಳ್ ಏರಿಯಾ?
ಹ್ಮ್
ಬೆಂಗಳೂರ್ಕ ಎ ಒಂದ್ ಎಕ್ಸಾಮ್ ಹಾಗ್ತೀನಿ ಬರ್ಬೇಕಂತ ಮಾಡಿನಿ. ಈ ಎನ್ ಪಿ ಟಿ ಎಲ್ ಅಂತ ಎಕ್ಸಾಮ್ ಇಲ್ಲ ಏನ್ ನಿಮಗ?
ಐಯ್ತಿ.
ಹಾಕಿದಿ?
ತಡಿ ಹಸ್ತನ ತಡಿ ಹೊಳ್ಳಿ.
ಹ್ ಆತ್ ಮಕ್ಕತಿನಿಲೆ ನಿದ್ದಿ ಬರತೈತಿ.